ಹಲೋ
ಹಲೋ ಹಾ ಹಲೋ ಹೇಳ.
ಮತ್ತ ಮತ್ತ ಅವ ಮಂಗಳಾರ ದಿವಸ ಫೋನ್ ಹಚ್ಚಿದ್ದಪ್ಪ.
ನೀನು ಯಾರ ಹೇಳು.
ನೀವು ಮತಯೇನು ಅನ್ಕೊಂಡೇನ ಬಡಾಬಟಾ ಚೆತ್ಯ ಆಗ ನೂರ ಫೋನ್ ಪೆ ಹಾಕಿಟ್ಟಾನು. ಹಾಕ ಚೈತ ಹಾಕಿನೇ ಇಂಗೆ ಅಡ್ವಾನ್ಸ್ತ್ ಅಂತಂದೇ.
ಹ್ಮ್
ಹಾ
ಹ್ಮ್
ಕಡಿಮೆ ಆದ್ರ ತೊಂಬ್ರ ತಾರ ಇಷ್ಟ
ಇನ್ನೇನ್ ಊಟ ಆಯ್ತಲ್ಲ ಮತ್ತೆ
ಏನ್ ಆಯ್ತು.
ಸುಮ್ ಹಚ್ಚ ಕಟ್ಟ ತಗೊ್ಬರ ಇಲ್ಲದ ಬೇಗ ಮತ್ತೇಳ ಹೇಳಣ
ಹಾ ಏನಾ ಹಾ.
ಬೀಸಣ್ಣ ತಗೊಂಬರ್ರಿ ಇಲ್ಲಲೇ ಹಚ್ಚಿ ಉರಸಕ್ಕ ಬೆರೆವು ಆದವು.
ಹಾ.
ಅವೇ ಅಚ್ಚಿದ್ರೆ ಆಯ್ತು ಉರ್ಸೋಕತಾಡ್ದೆ
ಹ್ಮ್
ಹಚ್ಚಿದ್ರೆ ಇದು ಮಾರಾಯ.
ಹಾಂ
ಯಾರು
ಅವ ಮಲೇಶ.
ಹ್ಮ್ ಅವ ಹೆರತರ್ತಾನ ಅವ ಪುರ್ ಪುರ ನೋಡಾತಿವತ್ ಅವತ್ ನೋಡಾತಿ. ಬರ್ಲಿಕ್ಕೆ ಏನ್ ಬಂದಿರ್ತಾ ನೋಡ್ಬೇಕ ಅವವು ಬಾರ್ ಕಲ್ ತಗೊಂಡಂದ.
ಹ್ಮ್
ಹಾ. ಅವನಿಗೂ ಸ್ವಲ್ಪ ಗೊತ್ತು. ಅವಂಗುಸನ್ಪ ಕುುಚೈತಿ ತಗರಾಗ ಏತ ಅಂತ ಹೇಳಿ.
ಇವತ್ ರಾತ್ರಿ ಬರ್ತಾನೆ ಜಾಗರಣೆ ಮಾಡಿದ್ರು ಮಾಡ್ತೇ ಇವತ್ತು.
ಯದಕ್ಕ.
ಸ್ಕೂಟಿ ಮೈದಾನದಲ್ಲಿ ಹೊತ್ತ.
ಹಾ.
ಸ್ಕೂಟಿ.
ಹಾ ಸ್ಕೂಟಿ ಮೈದಾನ ಈಗ ಇರ್ತಾನ ಅದೇ ಇರ್ತಾವ.
ಹ್ಮ್ ನಾವು ಹ ಅಲ್ಲಿ ಇದುಕ್ಕೆ ಹೊಂಟೀದ್ವಿ. ಗುಳ್ಗಿಲಿ ತರಕ್ಕಾ.
ಹಾ
ಈಗ ಹೋಗೋದು
ಮೊಹರಂ ಪ್ರಯುಕ್ತವಾಗಿ ಹಮ್ಮಿಕೊಳ್ಳಲಾಗಿದೆಂತೆ ಇಟ್ಟಾರು ಅವರು ಇನ್ನ ತಿರ್ಗ ಈಗ ಅರಸ್ತರಅವ್ರು.
ಹ್ಮ
ಮೊಹಮ ಸಮಾ ಅಲಬ್ ಸಂಬಧ ಇಟ್ಟರಂತವ.
ಹ್ಮ್
ದೇವರ ಕೊತ್ತ ಈಗ ಅರಸತರವರೇನು.
ಹ್ಯಾಂಗಿಲ್ಲದ.
ಹಾ
ಹಾ ಮತ್ ಅದ್ದಿಕ್ಕೆ ಯಾಕೆ.
ಇವತ್ ಡೇಟ್ ಹದಿನೆಂಟ.
ಹ್ಮ್ ಒಂದೇ ತಾರೀಕ ಸುತ್ತಡಾರದರುತ್ತೇನಾ.
ಯಾಕ.
ಒಂದನೇ ತಾರೀಕು.
ಒಂದೇ ತಾರೀಕಾ ಮೋರಂ ಮೋರಂ ಮುಗಿದು ಒಂದು ನಾಲ್ಕು ಐದು ದಿವಸಕ್ಕ.
ಮೋರಂ ಮುಗೀತೆನ್ನಾ ಅವಾಗ.
ಹಾ ಮತ್ತೆ ಇಪ್ಪತ್ತಾರಕ್ ಹಕ್ಕ ದೇವರು ಹೋಳಿಗೆ.
ಹ್ ಸಂತೋಷ
ಇಪ್ಪತ್ತಾರಕ್ಕ ದೇವರಾ ಬೆಳೀಬೇಕವು ಇಪ್ಪತ್ತೊಂಬತ್ತ ಕರಿ ಈಗ ಅದಕ್ಕೆ ಅವಾಗ ಸೂಟಿ ತೊಗೋಬೇಕತಿ ಕೂತಿವಿ ನೋಡಿ
ಅದಾಗ ಇಖರೆ ಇಲ್ಲಿ ಇದನು ಮಹಾರಾಜನು ಇಲ್ಲಕತಿ ಎಷ್ಟ್ ಎಂಟನೇ ಡೇಟ್
ಹ್ಮ
ಆಗಿನ ಕಣ್ಣುಗಳು ಬಾಳಅವ ಅದಕ್ಕ.
ಹಾ
ಅದ್ರ ಸಂಬಂಧ ಇಟ್ಟ ಮಾತ್ ಮರಿ ಕೊಡಂಗಿಲ್ಲ.
ಹೌ ಮುಂಜಾನೆ.
ಹೋಗಿಬಿಡೋದು.
ಎ ಮತೇ ಇವನು ಬೇಕು.
ಅದೇ ಉದ ಮತ್ತ ಹಿ ಊಟ ಬಟ ಮಾಡಿಯಿ.
ಹ್ಮ್
ಹ್ಮ್ ಅನ್ನಕೋಂಡ ಆಕಡೆ ಅಂಗಡಿ ಮನೆ ಅಂಬಿ ಸೊಸೈಟಿ ಮುಂದ್ ಯಾರಾಮ್ ಮರಿ ಹಾಕಿದ್ರಲ್ಲ ಮೋಟಿ ಅಂದಾನ ಯಾರ ಒಂದ್.
ಯಲ್ ಹಾಕಿದರ್.
ಮೋಟ್ಯನ್ ಮರಿ ಯಾವ್ದ ಬೋಮಾನಗತಾ ಆವಂದ್.
ಹಾ
ಅದರಾಗ್ ಬ್ಯಾಂಕಿನ ನಿಂತ ಫೋಟೋ ಸ್ಟೋರಿ ಹಾಕಿದರು.
ಹ್ಮ್ ಹೋಗಿದ್ದನಾ.
ನಾವು ಇವ್ ನಿಂತರ್ಲ ಅಡಿಕಾ. ಅಂದ್ರ ಅಲ್ಲಿ ಕುೂತ್ಡ್ಕಂ ಗ ಅಡ
ವಾರ ಇಟ್ಟ ಬಿಟ್ಟಿರ್ತಾರಪ್ಪ ಅವನುನು ತಿಂಗಗಳು ಮರಿಗ ಒಂದು.
ಏನ್ ಮಾಡ ನೀ ಮಾಡನ್ ಕುಸಿತ ಆ ಟೈಮ ಏನ್ ಮಾಡತನ್.
ಏನ್ ಆಡು ಬೇಕ ಪಾಪ ಅವಾ ಅದೊಂದು ಇಸ್ತ್ರೀ ಕಲಾ ಒಂದು ಪ್ಯಾನ್ ತಂದು ಒಂದ್ ಕೊಯಲ ತಂದು ಇಟ್ಟು ಚಾಲು ಮಾಡಿ ಬಿಡ್ತಾರ.
ಯಾವಟ್ಟ ಅಂದ್ರ ಏನ್ ಬಿಡ್ತಾರ ಇವ್ ಅಡಡ್ಸಚ ಅಂದಿಟ್ಟ. ಅವ್ರ ಏನತಿ ಮರೀ ಈಗ ರೂಡಿಯ ಇಲ ಅ ಕೇಳ ಒಂದಿಟ್ಟ ಉಊದ್ಡಕ್ ನೋಡ್ತಾರಲ್ಲಾ
ತಿಬೇಕಾವ ತಿಂಗಗಳು ಮರಿಯ ಮೂರು ತಿಂಗಳು ನಾಲ್ಕು ತಿಂಗಳು ಏನ್ ಮಾಡಡಬೇಕ ಅವ ಹಾಲ್ತಿ.
ಹ್ಮ್
ಕಾಲು ಸುದ್ದ ಆಗತೇಲೆ ಮಾಮ.
ಎ ಐ ಐ ಅದವ ದಡ್ಡು ಬಿದ್ದಾವ್ದಿಂತ ಆಲ್ಮೋಸ್ಟ್.
ಅವನ್ ಈಗ ಇದಕ್ ಸೂದ ಆಗೇತಿಲ್ ಪ್ ಓಡಾಕ.
ಕುಡಕ್ ಏನ ಯಾರ ಓಡ್ತಾರ ಓಡ್ತಾರ
ಏನು ನೀ ಹೇಳಿದ್ರ ಅಟ್ಟ ಬರ್ತನ ಅಂತನಾ ನಿಲಾಪ. ಹಾ ಓಬ್ಬವ್ ಅಂತೂ ಹಿಡಲ್ಲಿ ಹಿಡಿಯಲಿಕ್ಕಂದ್ರೆ
ಹಂಗೆ ಇಲ್ಲ ಅದ ಅವ್ಯಏನ್ ಹಿಡಿಬೇಕಾಗತ್ತೆ ಅಂದ್ರೆತ್ತೆ ಮಧ್ಯಾಹ್ನ.
ನೀವಬ್ಬ ಬೈತನ್ ಕ್ಕೊಂಡ ನೀನ್ಗಳಳ ಮಾತಾ ಹೇಳಿದ್ನಾ.
ಹ್ಮ್
ಇಲ್ಲ ನೀ ಕಾಲಿಲ ನಡಗ್ ಬಿಟ್ಟ ಬಿಡು ಹಗ ಮುಂದಲ್ಲಿ ಯಾವಂಗ ನೋಡ. ಹ್ಮ್..
ಹ್ಮ್ ಹ್ಮ್.
ಈವ್ ಮಂಡೆ ಮಕ್ಕಳು ಇವು ಇದು ಇರ್ತಾವಲ್ಲ ಬಕ್ರ ಗಿಕ್ರ್ ನಿವಷರಾತು.
ಬಕರ ಹಳೆ ಜಂಡೆ.
ಜಾಯದ ನಾ ನ
ಹ್ಮ್ ಅದ್ರ ಸಂಬಂಧ ಡಿಸಪ್ಲೇ ಆಗ ಸಂಬಂಧ ಇನ್
ಹ್ಮ್
ಅವ್ ಕದಾ ತಿಗಲಾರದಕ್ ಅವ್ ಮನಿ ಹೋಗು ಅಂದ್ರ ಮನಿಗೆ ಹೋಗಿದ್ರೆ.
ಹ ಹಾ
ಮನೆಗ್ ಹೊಂಟಿದ್ರು ಹೋಗಲ್ದ ನವು ಅರಣ್ಯ ಹ ಹೊಲ ಹೊಲ ಹೋ. ಚನ ಅರಯಾಣ ಅದಾನ ಮಾನ್ನಗರ್ ಗೋತಾಬೇಕಿಲ್ ನಮ್ ಹೊಲದ ಹಾದಿ ಯಾವ್ದು ಅತ್ ಪಕ್ಕಾರ. ಮತ್ತ ಅಲ್ಲಿ ಹೋಗೊಡ್ದ ಹುಯಾರ್ ಹೋಗೊಡ್ದ ಅಲ್ಲಿ ಯಾಕ ಹವಾ ಕಡಿಮಿನಸಾಕತ್ತ.
ಹು
ಹೇರಿಪ್ಪಾ ಮತ್ತ. ಇಳದ ಬಂದಾರನ ಮುಂದ ಕುತ ಸಾವಕಾಸ ಬಂದಾರ ಬಂದಾರ. ಬರೋಡ ಪಂಚರ್ ಆದಂಗ ಅನ್ಸಾಕತೆತಿ ಹೇಳಿ ಹೊಳ್ಳಿ. ಛಡೆ ಇವರು ಮನಿ ಇರ್ಲಿಕ್ಕ ಕಲ್ಮೇಶ ಅನ ಏನ್ ನವನ ಹೆಸರ. ಬಾವಿಅಂತೇಕ್ಕದಾನಲ್ಲ.
ಹ ಕಲ್ಮೇಶೋಡ್ರ.
ಹ ಅಲ್ಲಿಗ ಅಚ್ಚಿಕಡೆ ಇನ್ನೊಂದ್ ಮನಿಐತೆ ಅವ್ರು ಬೀಗರ್ದನ.
ಹ ಐತ್ತಾಳ. ಹು ಬಸು ಅಂತ.
ಹಾ
ಹು
ಅಲ್ಲಿ ಅವರ ಮನಿ ಮುಂದ ಗಾಡಿ ಹಚ್ಚಾರೊ ಹಚ್ಚಿ ಮತ್ತಿಲ್ಲಿ ಬಂದಾಎನ ಅವರ ಕಾಕಾ ಪೋಯಂಡಿಸ. ಪ್ಲೆಟ್ ದದು ಭಾಜು ಬಟ್ಟನ್ ಎನ ಹೋಗ್ಯವಂತ ತೊ.
ಹ
ಅದ ಹಾಕ್ಸಕಾಗಿ ನಿಂತಿದ್ರಪಾಳಡತಿ. ಅ ಬಕರ್ಯಾರ ಪಡೋದತ್ಲ ಬರೋಲಿ ಗಿಲ್ಲತ್ತೇಳ. ಅವ ಎದ್ದಾನೋ ಫೋನ್ ಸ್ವೀಚ್ ಆಫ್ ಆಗೇತ್ಲ ನನಗ ಹಾಚ್ಚಾನವಾ ಒಂಬತ್ತು ಸಪ ಸತಿ.
ಹು
ಇದು ಮನ್ಯಾಗ ಇರುಬಹೋಗ್ಯಾನಲ್ಲ ಆಗ ನಾ ಅಂದ್ನಾ.
ಹ
ಟಿವಿ ಸೌಂಡ್ ಕೇಳಾತ್ತಿತ್ತು ಮತ್ತ ಅಲ್ಲಿ ಸೌಂಡ್ ಆಗತಿಲೆ ಅಂದ ಮನ್ಯಾಗ ಅದನಾ ಅಂತ ಅಂದೇ ನಾನ.
ಹು
ಆಯತೊ ಎಲ್ಲಾ ನೋಡಿ ಹೇಳಟ ಬಾ ಆತ್ ಆತಂದ.
ಹು
ಮತ್ತ ಆಮೇಲೆ ಇವಂಗ ಫೋನ್ಯಾಗ ಹಚ್ಚೇನ ಮೌಳ್ಯಾಗ.
ಹು
ಅಲ್ಲೇ ಆಗೆತ್ಲೆ ಹೊಗಿರ್ಬೇಕಅವರು ಎಲ್ಲಾ ಆಗಿರ್ಬೇಕ ತಂದಾ ಅವಾ. ಹ ಇಲ್ಲಿ ಲೋಕಾಪುರದಿಂದ ಹೋಗಿದ್ದಂತ ಈಗ ಬಂದಾನಂದ್ರ ಮತ್ತ ಏನ್ ಏನ್ ಹಾಕತಾನತನ್ನಿ.
ಹ
ಇಲ್ಲಾ ಹಾಕಿದ್ದ ಮುಗಿತ್ತು ಅವಂದ ಇವಂದು ಮಹೇಶಮಾವಂದ ಬಟ್. ಹಾ ತಿನ್ನ ಹಾಕೋರೋ ತಿನ್ನ ಅನ್ನಂದ್ರ ಮತ್ತ ಆಮ್ಯಾಗ ಅಲ್ಲಿಏನ ಉಮೇಶ್ ಮಾವನ ಕೋಟ ಅದಾನನಂತದು ಫೋನ್ ಹಚ್ಚಿದವಂಗ ಹೊಳ್ಳಿ. ಹೊಳ್ಳಿ ಇವರೀಗ ಮಾಲ್ ದೊಡ್ಡ ಗಾಡಿತೊಕದ ಕಟ್ಟನು.
ಹು
ರಾಘು ಹೋಗ್ಯಾರ ಮತ್ತ ಹೊಳ್ಳಿ. ಇಬ್ಬರು ಕೂಡೆ ವಾಚುಕನ ಇಲ್ಲೇ ಬಂದ್ರಾಳಂತಂದಾವ ಹೇಳ. ನಾಳಿಗ ಯದ್ದ ಕೊಡ್ಲೆ ಹೋಗಾವ ಅದ್ರ ಸಂಬಂದ ಅದನ್ನ ಡಿಸ್ಪ್ಲೇ ಹಾಕ್ಸಂದು
ಹಾ
ತುಡಿಗೆಲೆ ತೊಗೊಂಡಾವ ಅದನ್ನ
ಜಲ್ದಿ ಚಲೋವ ಆದಂಗ ಆತ ಮತ್ತ ಅವಂದ ಈಗ ಚಲೋ ಅಂದ್ರ ಇನ್ನಏನ. ಹಾ
ಹು
ಜಲ್ದಿನ ಚಾಲುವಾತ್ಲ ಅನ್ನೇ ಅವಂದ ಕಾಲೇಜು.
ಬಾಳ ದಿವಸ ಹಾಗೆ ತಳಪ್ಪ ಅಂದ್ರು ಬಿಜಿ ಮಾಡೊ ಆಗೈತಿ
ಎಲ್ ಬೇಸಕತ್ತಿನ ಈಗ ಅಡ್ಮಿಷನ್ ಮಾಡತಾರ ಎಲ್ಲಾರು ಇನ ಒಬ್ಬೊಬ್ಬರ ಹಂಗ ಕೂ ಇತ್ತಾರ ಮನ್ಯಾಗ ಇನ್ನ ಒಬ್ಬಬ್ರು ಹಂಗ ಅದ್ರನ್ನ ಯಾರು ಅಡ್ಮಿಷನ್ ಮಾಡಿಲ್ಲ ಹಂಗ ಹುಡುಗರು
ಮಾಡಿ ನಾಗ ನೀ ಹಚ್ಚು ಹಚ್ಚುದಲ್ಲೇ ನ್ ಚಲಾಗಿ ಆರ್ತವು ನೀ ಹೋಗಿ ಮಾಡುದು ಅಟೇ
ಹ್ಮ್
ಡಿಪ್ಲೋಮಾನು ಇಲ್ಲೆ ಮುದ್ಗಂಗಿತಪ್ಪ ಅಂದೇ
ಆ
ಡಿಪ್ಲೊಮಾ
ಹಾ ಡಿಪ್ಲೊಮಾ ಸುಳಾಡ್ದವ್ರು ಹಚ್ಚಾರ್ ಇಲ್ಲೇ ರಗಡಿತು.
ಇಲ್ಲಿ ಮೊದೊಕ್ಕ
ಹಾ
ಹೈನೂ ಹೈಕ್ಕಿದ್ದೇನಲ್ಲ ಮಂಜ
ಮಂಜಾಲೆ ಗಿರಯ ಸುದಿಪ್ಯ ಹೋಗತ್ತತಿರಲಿಲ್ಲ ಇವರಿಬ್ರು.
ಹಾ
ಮತ್ತೆ ಇವರು ದೀಪೆ ಆಕೆ ಇವರೆಲ್ಲಾ ಡಿಪ್ಲೊಮಾನೊ ಮಾಡದಿರು
ಹ್ಮ್ ಹ್ಮ್ ಅ ಇಲ್ಲಿ ಮೂಂದ್ ಇಲ್ಲಿ ಇದ್ರ್ ಕಡೆ ಒಂದ ಇದ್ದಂಗ ಇತ್ತುನ
ಅವಂದೂ ಡಿಪ್ಲೊಮಾ ಮುಗೀಸಿ ಇಂಜಿನಿಯರ್ ಮಾಡ್ಸೋಂಗ್ ಅಂತೇ ನೋಡ ಅವ್ರ ಅಪ್ಪ ಮತ್ತ್ ಏ ಮಾಮ ಈ ಡಿಪ್ಲೊಮಾ ಈಗಾಕದು ಡಿಪ್ಲೋಮಾ ಅ ಸೆಕೆಂಡ್ ಇಯರ್ ಬ್ ಅವರೆಲ್ಲ ಸೆಕೆಂಡ್ ಇಯರ್ ಕಲಿ ಬದಲಿ ಡಿಪ್ಲೊಮಾ ಕಲ್ತಾರ ಅವ್ರು ಪಿ ಯು ಸಿ ಕಲಿ ಬದಲಿ ಗಿರಿಯ ಇರು ದೀಪ್ಯಾದ್ ಹೊಟ್ರು
ಅದೇ ಅವರು ಪಾಸ್ಟ್ ಮುಸ್ಕೊತಾರ ನೋಡೋರು.
ಇಲ್ಲ ಪಾಸ್ಟ್ ಪಿ ಯು ಸಿ ಇಲ್ಲ ಪಿ ಯು ಸಿ ಬದಲಿಗೆ ಡಿಪ್ಲೊಮಾ ಮಾಡಕ್ ಬರ್ದೈತಿ ಇ ಮತ್ ಪಿ ಯು ಸಿ ಮುಗಿಸಿ ಡಿಪ್ಲೋಮಾ ಮಾಡೋಕ್ಕಗಲ್ಲ
ಬಾಳೆಸಂತ್ ತಡಿಯಾಕ
ಹಾ ಹ